ಹ ಕೇಳಸ್ತಾ ಐತನ
ಹಾ ಕೇಳಸ್ತಾ ಇತ್ತು ಆರಾಮೇನಪ್ಪಾ
ಆರಾಮ
ಹ್ಮ ಹ್ಮ್ ಇವಾಗ್ಲೇ ತಿಂದೆ ಬಿಸಿಬೇಳೆ ಬಾತ್
ಬಿಸಿಬೇಳೆ ಬಾತ್
ಹ್ಮ್
ಚಪಾತಿ ಗೊಜ್ಜು ದೋಸೆ ಮದ ಮನೆ
ಹ್ಮ್
ಏನ್ ಮಾಡ್ತಿ
ಇನ್ನೇನ ಇಲ್ಲಪ್ಪಾ ನೀ ಹೇಳ್ಬೇಕು ನೈಟ್ ಎಷ್ಟು ಮಾಡಿದಿದ್ದಾರೆ ನೈಟ್
ನೈಟ್ ಎನ್ ಎಸ್ ಪಿ ರೈನ್ ಬ ಇಲ್ಲ
ಹ್ಮ ಅದೇ ಅ ಅದೇ ನಂಬರ್ ಏನೋ ಅಷ್ಟೇ ಉಳಿದಿತ್ತು ಸಿಟ್ಬೆಟ್ಲ್ಲ
ಅದು ಚಾಸಿನ ಅ ನೈನ್ ನೈಟ್ಗೆ ಸ್ಟಾಪ್ ಆಯುತ್ತೆ ಸ್ಟಾಪ್ ಅದು ಇಥಡೆ ಅಂದರು ಒಬ್ಬನೇ ಎನ್ನಸ್
ಹ್ಮ್ ಹ್ಮ್ ಹ್ಮ್
ಹಾಗೆ ಒಂದ ಇನ್ನೊಂದು ಮಾಡೋರಷ್ಟೇ
ಅಂದ್ರೆ ಕಾಲನೇನಐತ್ ರನ್ ಮಾಡವ್ರ ಎಲ್ರುೂ ಅಲ್ಲೇ ಮಾಡವ್ರ ನೈಟ್ ಎಲ್ರುೂ ಕಾಲದಲ್ಲೇ ಮಾಡವ್ರ ಕೆಲ್ಸ
ಗೊತ್ತಿಲ್ಲ ಒಟ್ಟು ಒಂದ ಲೈನ್ ಅಲ್ಲ ಒಂದೇ ಲೈನ್ ಎಲ್ಲಾ ಕಡೆ ಎಲ್ಲ ಜನ ಒಂದೇ ಕಡೆ ಕತ
ಹ್ಮ ಮ್ಮ ಸಂಡೇ ವರ್ಕಿಂಗ್ ಇದೆಯಾ
ಅಂದರಲ್ಲ ಇ ಅರಲ್ಲ ಏಟ ವಾಸ
ಇಲ್ಲ ಇವಾಗ ಎಂಟವರೆಗೆ ಯಾರೋ ಮೆಸೇಜ್ ಹಾಕಿದ್ರು ನೋಡ್ದ ಗ್ರೂಪಲ್ಲಿ ಗ್ರೂಪಲ್ಲಿ ಪ್ರೊಡಕ್ಷನ್ ಗ್ರೂಪ್ ಕಲೆ
ರೆಸ್ಟಿಂಗ್ ಮಾಡ್ತರ್ಲ್ಲ
ಇಲ್ಲ ಬಿಳ್ಳೈನವರು ಹಾಕಿದ್ದು ಇನ್ಸುಲೇಟರ್ ಇನ್ಸುಲೇಟರ್ ಶಾರ್ಟೇಜ್ ಅಂತ ಇಲ್ಲಕಣ ಎಂಟು ನಲವತ್ತಕ್ಕೆ ಹಾ
ಐದು ನಳವತ್ತಂಲ್ಲಿ ಹಾಕವನೇ ನೋಡಪ್ಪ ನೀನೆ
ನಂದೀಶ್ ಹಕ್ವಾನೆ ನನ್ಗೇನೋ ಇವಾಗ ಬಂದಿದೆ ಮೆಸೇಜ್ ಅಲ್ಲಿ
ನೀನು ನೆಟ್ಆನ್ ಮಾಡುತ್ತೀರಾ ಅವಗ ಬಂದೈತೆ
ಹ್ಮ್ ಹು ಮತ್ತೆ ವಾಲಿಬಾಲ್ ಆಡಕ್ ಹೋಗಿಲ್ಲ ಇಯತ್ತು
ಅಂದ್ರೆ ಈವ್ನಿಂಗ್ ಆಡ್ತೀರಾ ಬೆಳಿಗ್ಗೆ ಇಲ್ಲ
ಬೆಳಗ್ಗೆಯಿಂದನೇ ಹೇಳಕ್ಕಾಗುತ್ತ
ಬೆಳಿಗ್ಗೆಯಿಂದ ಅಂತಲ್ಲ ನಾ ಹೆಂಗ್ ಮಾಡತಾರ ಗೊತ್ತಾ ಸಂಡೆ ಬೆಳಿಗ್ಗೆ ಒಂದು ಆರ್ ಗಂಟೆಯಿಂದ ಹತ್ತನ್ನೊಂದು ಗಂಟೆವರೆಗೂ ಮತ್ತೆ ಹೋಗಿ ಮಲ್ಕೊಂತಾರೆ ಮತ್ತೆ ನೈಟ್ ಎದ್ದಿ
ಬ್ಯಾಚುಲರ್ಸ್ ಆದ್ರೆ ಆತರ ಮಾಡಬಾರದು ್ಯಾನ್ಲ್ಲಿ ತರವ
ಹ್ಮ್
ಅಲ್ಲಿ ಬರೋದೆಲ್ಲ ಫ್ಯಾಮಿಲಿ ಇಲ್ಲೇ ಹ ಮನ ಇಲ್ಲೇ ಐತಿ ಎಂತ ಎಲ್ಲಿ ಬರದು ಮಾಡತರ ಅಂದರೆ ಚೆನ್ನಾಗಿ ಇವತ್ತು ಅಲ್ಲ ಗ್ರೂಪಲ್ಲಿ ಹಾಕವ್ರೆ ದೇವಣಗಳು ತರಿ
ಹ ಗ್ರೂಪ್ ಮಾಡ್ಬಿಡ್ರಿದ್ರ
ಹ ಅದು ಯಾವಾಗ ಇದು ನ ನೋಕ್ ಸ್ಟಾರ್ಟ್ ಆಗಿ
ಹ್ಮ
ಅಲ್ಲೇ
ಹಲೋ
ಕಿಯೇಟರ್ ಇದೆ ಗೊತ್ತಾ
ಅದು ಎರಡು ಸಾವಿರದ ಹದಿನಾಲ್ಕರ ಎರಡು ಸಾವಿರ ಹದಿನಾಲ್ಕು ಹದಿನಾಲ್ಕಲ್ಲ ಇಪ್ಪತ್ತು ನಕ ಕಾರ್ ಟೈಮೆ ಗ್ರೂಪ್ ಗೆ
ಹದಿನಾಲ್ಕು
ಹದಿನಾಲ್ಕ ಅಲ್ಲ ಇಪ್ಪತ್ತುನಾಲ್ಕ
ಇಪ್ಪತ್ನಾಲ್ಕು ಅದೇ ಹೇಳ್ತೇನೆ ಹದ್ನಾಲ್ಕು ಅಂದ್ರೆ ಯಪ್ಪಾ ಅವಾಗ ನಾನೇ ಇನ್ನು ವಾಲಿಬಾಲ್ ಕರೆಕ್ಟ್ ಆಗ ಆಡ್ತಾ ಇರ್ಲಿಲ್ಲ ಜಸ್ಟ್ ನೋಡ್ತಾ ಇದೆ ಅಷ್ಟೇ ಹದ್ನಾಲ್ಕರಲ್ಲಿ
ಎರಡು ಸಾವಿರ ಹ ದ್ನಾಲ್ಕು ಹಾಕಿದ್ದು
ನಾನು ಅಡ್ತಿದೆ ಆದ್ರೆ ಅಷ್ಟೊಂದು ಇಲ್ಲ ಹದ್ಿನಾರರಲ್ಲಿ ಪ್ರೊಫೆಷನಲ್ ಆಗಿ ಆಡಿದ್ದು ಹದ್ನಾರಲ್ಲಿ ಟೂ ಐೌಸಂಡ್ ಸಿಕ್ಸ್ಟೀನ್ಲ್ಲಿ
ಇಪ್ಪತ್ತುನಾಲ್ಕು ಸಾವಿರ ಕ್ರೀಟ್
ಇಪ್ಪತ್ತಾ ಆರು ಓಕೆ ಓಕೆ ಮತ್ತೆ ಈ ಅಲ್ಲಿ ದೀಪಾಂಜಲಿ ನಗರನ ಯಾವ್ದ ನಿಂದು
ದೀಪಾ ನಗರ
ಮುಂದ ಒ ಇನ್ನಿ ತಾಪ್ಪಂದಾಯ್ತು ಅಲ್ಪು ಸಿ ಲೇವಟಲ್ಲಿ ನಾನು ನೋಬಹದು
ಮತ್ತ್ ನಿಮ್ ರೂಮನಿಂದ ಎಷ್ಟ ದೂರ ಆಗತ್ತೆ ಮನೆಯಿಂದ
ಷ್ಟಂದು ಎಲ್ಲಿ ಕಿಲೋಮೀಟರ
ಅಂದ್ರೆ ಗ್ರೌಂಡ್ ಎಲ್ಲಾ ಚೆನ್ನಾಗಿದೆಯಾ ಅಥವಾ ನಾರ್ಮಲ್
ಹೇಳ್ತೆ ಅಂದ್ರೆ ಏನಂದ ಅದು ಪಾರ್ಕ್ ಹ ಕಣದು
ಪಾರ್ಕ್ಲ್ಲಿ ಆಡ್ತೀರ ಅದೇ
ಪಾರ್ಕ್ ಮುಂದಗಡೆ ಒಂದು ಸ್ಕೂಲ್ ಸ್ಕೂಲ್ಗೆ ಅಂತ ಗ್ರೌಂಡ್ ಇರೋದು
ಓಕೆ ಅಂದ್ರೆ ನಾರ್ಮಲ್ ಕರೆಕ್ಟ್ ಆಗಿದ ತಾನೆ ಇಲ್ಲಾ ಅಂದ್ರೆ ಯಾವ್ದೋ ಗಲ್ಲಿಯಲ್ಲಿ ಒಂದು ಇರುತ್ತಲ್ಲ
ಆತರ ಏನಿಲ್ಲ ಆಡ ರೇಂಜಿಗೆ ಅಯ್ತಿ
ಹಾ
ಅದು ಅದಾದೆ ಅದು ನಾವು ಹೋಗೋ ಟೈಮ ಯಲ್ಲಿ ಕ್ರಿಕೆಟ್ ಆಗ್ತಾ ಇರ್ತದು ಬೇರೆ ಟೀಮ್ ನವರು
ಹ್ಮ್
ಅವರ ಆಡಿ ಅದಾದ ಮೇಲೆ ನಾವು ಸ್ಟಾರ್ಟ್ ಮಾಡ ತನಕ ಮೂರು ಗಂಟೆ ಆಯ್ತಾ ಅವ್ರ ಎಲ್ಲಾ ಇದಾ
ಹಾ ಸಂಡೇ ಸಂಡೇ ಅಲ್ಲೇ ಕ್ಯಾಂಪು
ಆರುವರೆ ಅತಕ್ಕ ಇಲ್ಲ ಮಳೆ ಬರ್ದೇ ಹೋದ್ರೆ ಸಾಕು
ಐ ಥಿಂಕ್ ಇವತ್ತು ಮಳೆ ಬರುತ್ತೆ ಒಂತರ ಅನ್ಸ್ತ
ಹೋದ ವಾರ ಊರ್ ಹೋಗಿದೊ ಆದರೆ ಮೂರು ನಾಲ್ಕು ಮೇಲೆ ಮ್ಯಾಚ್ ನಾಲ್ಕನೇ ಮ್ಯಾಚ್ ಆಡ್ತಿದೊ
ಒಂದ್ ದಿನ ಬರ್ತಿ ನಾನು ನನ್ ತಮ್ಮ
ಅದ್ರೆ ನಾನ್ ತುಂಬಾ ದಿನ ಆಯ್ತು ಬಂದಿ ಮಾಡಿಲ್ಲ ಏನ ಆಗುತ್ತೋ ಗೊತ್ತ ಗೋತಿಲ್ಲ ಒಂಥರ ಅದಕ್ಕೆ ಏನ್ ಗೊತ್ತಾ ತುಂಬಾ ದಿನ ಆಡಿಲ್ಲ ಒಂದೇ ಟೈಮ್ ಅಲ್ಲಿ ಜಾಸ್ತಿ ಆಡ್ಬಿಟ್ರೆ ಅಮ್ಮ ಈ ಇಂಜುರೀಸ್ ಎಲ್ಲಾ ಜಾಸ್ತಿ ಅದಕ್ಕೆ ಭಯ ಹ್ಮ್ ಮತ್ತ ಕೈ ಕಾಲ ಎಲ್ಲ ಹಾ ಇಲ್ಲಿ ಎಲ್ಲೂ ಆಡಲ್ಲ ಕಣೋ ಇಲ್ಲಿ ಆಡಲ್ಲ ಏನ ಇಲ್ಲ ಸುಮ್ಮನೆ ವೇಸ್ಟ್
ನಿಮ್ಮ ಕೂಡ
ನಾನ್ ನಮ ತಮ್ಮ ಇಬ್ರು ಚೆನ್ನ ಅಣ್ಣನು ಆಡತಾರೆ
ಅಲ್ಲ ನೀನೇ ಒಂದ್ ಬಾಳ ಟೆಚ್ಚಾರ ಆಗ್ತರಿ ಸುಮ್ನೆ ಟೆಚ್ ಇರ್ಲಿ ಅಂತ
ಹಾ
ಆಡ್ತೀರಾ ಒಂದ್ ಸ್ವಲ್ಪ ಟೆಚ್ ಇರುತ್ತೆ ಅಂತ ಈ ಇನ್ನೇನು ಕಂಪ್ನಿಯಿದು ಸ್ಟಾರ್ಟ್ ಆಗ್ಬೋದು
ಹಾ ನಾವು ನೋಡು ಲಾಸ್ಟ್ ಲಾಸ್ಟ್ ಈಗ ಒಂದ್ ವರ್ಷ ಆಗಕ್ ಬಂತ್ ಇದೆಲ್ಲ ನಾವು ಆಡಿದ್ದು
ಹ್ಮ್, ಆಯ್ತಲ್ಲ ನೀರ್ಬೇಕು.
ಹ್ಮ, ಒಂದ ಅವತ್ತೆಲ್ಲ ಅಷ್ಟ ಇನ್ನು ಇಂಗಲೇ ಇಲ್ಲ.
ನಾನು ಅದಾದ್ಮೇಲೆ, ಅದು ಯಾವಾಗ ಆಯ್ತೋ ಅದಾದ್ಮೇಲೆ ಊರು ಇವನ- ಕ
ಅಲ್ಲಿ ಜಿಗ್ಣಿ ಒಳಗಡೆ ಒಂದ್ ಗ್ರೌಂಡ್ ಯ್ತು., - ಆದ್ರೆ ಅಲ್ಲ ಆಡಲ್ಲ ಯಾರು ನಾನು ಹೋಗ್ ಬಂದೆ ಒಂದ್ ಟೈಮು. - ಜಿಗ್ನಿ ಒಳಗಡೆ ಆ ಕಡೆ, - ಯಾವ್ದೋ.. ಹಾ,, ಕ್ರಿಕೆಟ್ ಆಡ್ತಾ ಇರ್ತಾರೆ ಈಗ ಅದೇಏನ ಟೆಂಟ್ ಇದೆಯಲ್ಲ ಜಿಗಿಣಿ ಟೆಂಟು.
ನೋಡೆಲ್ ದಲನ ಇಸ್
ಹ, ಅಲ್ಲಿ ಐತೆ ಒಂದು ಗ್ರೌಂಡ್. - ಅದ್ರಲ್ಲೇ ಕ್ರಿಕೆಟ್ ಆಡ್ತಾರೆ ಅದರಲ್ಲೇ ಇದು. - ಮಾಡ್ತಾರೆ ಅವ್ರು ವಾಲಿಬಾಲ್ ಆ ಆದ್ರ ಕಂಟಿನ್ಯಸ್ ಯಾವಾಗ್ಲೂ ಕ್ರಿಕೆಟ್ ಆಡ್ಕೊಂಡು ಇರ್ತಾರೆ. ಎರಡು ಮೂರ್ ಟೈಮ್ ಹೋದೆ ಯಾರು ಆಡಲ್ಲ -ಆಡಲ್ಲ ಕೇಳ್ದ ಆಡಲ್ಲಣ್ಣ ಯಾವಾಗ ಒಂದ್ ದಿನ ಆಡ್ತಾರೆ. ಹಂಗ- ಹ ಅದಾದ್ಮೇಲೆ ಹೋಗ್ಲೇ ಇಲ್ಲ ಲಾಸ್ಟ್ ಸಂಡೇನೂ ಹೋಗಿದ್ದೆ. ನಾನು ಅ ಲಾಸ್ಟ್ ಸಂಡೆ ಆ ಕಡೆ ವಿಶಾಲ್ ರೂಮ್ಗೆ ಹೋಗಿದ್ದೆ. ವಿಶಾಲ್ ರೂಮ್ ಹೋಗಿದ್ದಾಗ ಅಲ್ಲಿ ನೋಡ್ದ ಮತ್ತೆ ಇನ್ನು ಯಾರು ಆಡ್ತಾನೆ ಇಲ್ಲ. ಸುಮ್ನೆ ನೆಟ್ ಕಟ್ಟವ್ರೆ ಅಷ್ಟೇ, -
ನೀನೇ ತಂದ ನೀ ನೀವೇ ಉಡುಗರ ಕಟ್ಣ ಆಡು.
ಅಲ್ಲಿ ಬರ್ತಾರನ ಯಾರು ಬರ್ತಾರ, - ನ್ ನಾವ್ ಮೂರ್ ಜನ ಹೋಗ್ ಬಿಡ್ಬೇಕ ಅಷ್ಟೆ, ಮೂರ್ ಜನ ಹೋಗ್ ಬರ್ಬೇಕಷ್ಟೆ-
ಆಡ್ತಾ ಇರ ಬೊತ್ತಾಡ್ತಾರೆ
ಹ್ಮ, ಅದೇ ತರ ಮಾಡ್ಬೇಕಿಲ್ಲ ಅಂದ್ರೆ., -
ಇವತ್ತೇಏನ್ ಪ್ಲಾನ್ ಇವತ್ತ ಏನ್ ಮಾಡ್ತೀರಾ.. -
ಇವತ್ತ -ಇವತ್ತೇಏನಿಲ್ಲ. ಅದೇಏನೋ ಕಾಲ್ ಸೂಪ್ ತಿನಕ ಹೋಗಣಅಂದ ಲೇಟ್ ಆಯ್ತಿವಿ ಹೇಳಕೆ. ಬೆಳಿಗ್ಗೆ ಅಷ್ಟೇ ಚೆನ್ನಾಗಿರು ಹಾ, ಲೇಟ್ ಆಯ್ತು ಹೋಗಿ., - ಇಲ್ಲ ಈಗ ಮಧ್ಯಾಹ್ನ ಎಲ್ಲೋ ಚೆನ್ನಾಗಿರ ಹೋಟೆಲ್ ಹೋಗಿ ಊಟ ಮಾಡ್ಕೊಂಡ್ ಬರ್ಬೇಕು ಅಷ್ಟೇ. - ಬಿಸ್ಬೇಳೆ ಬಾತು. ಚೆನ್ನಾಗಿತ್ತು ಪಿಜಿಯಲ್ಲಿ ಎಲ್ಲಾ ತಿನ್ಕೊ ಬಂದವ್ರೆ. - ನಾನ್ ತಿನ್ನಿಲ್ಲ ಆದ್ರೆ ಜಸ್ಟ್ ಟೇಸ್ಟ್., -
ಅ ಅಲ್ಲ ಪಜದ
ಹ್ಮ್,
ನಿಮ್ಗೆ ಊಟದ ಸರ್ ಸೌಲಭ್ಯ ಐತ ಅಲ್ಲಿ., -
ಓಕೆ ನೋ ಪ್ರಾಬ್ಲಮ್ ಆತಂದ ಬ
ಅಂದ ಊಟಕ್ಕೆ ಸಪ್ಪೆ ಚಪ್ಪ ಬರ
ಹ್ಮ್,
ಈಗ ಎಲ್ಲ ಒಂದೊಂದ್ ದಿವ್ಸ ಊಟ ಮಾಡಕ್ ಹೋಗ್ತೀರಾ., ಅದ್ ನ ಕೆಲ್ಪ್ ಮಾಡ್ಕದಾರ-
ಅ ಅಷ್ಟೊಂದ ಇದು ಮಾಡಲ್ಲ ಅವರು., - ಒಂದ್ ಮೂರ್ನಾಲ್ಕ, ದಿನ ಐದ್ ದಿನ ಅಂದ್ರೆ ಏನು- ಮಾಡಲ್ಲ ಹತ್ದ್ ದಿನ ಆದ್ರೆ ಒಂದ್ ಸ್ವಲ್ಪ ಜ ತಗೊಂತಾರೆ. ಒಂದು ಐನೂರು ಆ ತರ ಹ್ಮ್, -
ದಿನ ಹೆಂಗ ಪೂರ್ತಿ ಕಳಿತೀನೋ
ಇಲ್ಲ ವ ಕೂಡ ಇಲ್ಲ
ಆ
ಹಲೋ ಹಲೋ
ಕೂರ್ತಿದ್ದೀನ ಅದ ಹೆಂ ಕಳ್ತಿರೋ ರೂಮಲ್ಲಿಲ್ಲಿ
ಅಷ್ಟೇ ಅದ ಏನ್ ಮಾಡಕ್ಕಾಗಲ್ಲ ಅಭ್ಯಾಸ ಆಗ್ಬಿಟ್ಟಿದ್ದೆ ಹ್ಮ್
ಹ ಧನಂಜಯ ಆಮಂದ್ರಮ ನಿಯರ್ ಬೈಯ
ಒಂದು ಒಂದು ಒನ್ ಒನ್ ಕಿಲೋಮೀಟರ್ ಆಗುತ್ತೆ ಹ
ಅವಂದಾ ಯಾವ ಕಡಿಕ್ ಇರೋದು
ಹೌದು ದು ಇಲ್ಲಿ ಮೇಲೆ ಸರ್ಕಲ್ ಹತ್ರಾನೇ
ಈ
ನಂದು ಈ ಕಡೆ
ಹೌದ ಆತ ಒಂದಿವಿಸ ನಲ್ ನಾನ ಹುಡುಗಿ ಆ ಸಣ್ಣ ಹುಡ್ಗಿ ಇತಲ್ಲ ಎ ಮೈದಾನೆ ಅವ್ರಿಗೆ ಬೇಕ್ರೀ ಕರ್ಕೊಂಡಗಿ ಏನನ್ ಕೊಡಿಸ್ತಿದ್ದ ಯಾವತ್ತು ನೈಟ್ ಶಿಫ್ಟ್ ಇದ್ದ ಆ ಟೈಮಲ್ಲಿ
ಹಾ ನೀ ಯಾವಾಗ್ ನೋಡಿದೆ ಜಿ ಎಸ್ ಟೈಮ್ ಲ್ಲ
ಹ್ಮ ನಾ ಐದು ಗಂಟೆಗೆ ಯಾವವು ಇತ್ತಲಾ ಅಲ್ಲಿ ನೋಡಿದೆ
ಹ್ಮ್ ಹ್ಮ್ ಹ್ಮ್ ಹ್ಮ
ಯಾವ ಬೇಕ್ರ್ದ ಎನ್ಲ್ಲಾ ಮಾಡ್ತಿದ್ದವಿ ಅಲ್ಲಿ ಏನು ಇಲ್ಲಣ
ನೀನ್ ಹೇಳ್ಬೇಕು ಬೇಕ್ರಿಯಲ್ಲಿ ಕೇಕ್ ತಿಂದ ಅಂತ ಕೇಳ್ಬೇಕು ನೀನು ಅವನು ಊಟ ಮಾಡ್ದಣ ಅಂತ ಹೇಳ್ತಾನಲ್ಲ ಅವಾಗ ಏನಿಲ್ಲ ಊಟ ಮಾಡಿಲ್ಲ ಬಸ್ ಜಸ್ಟ್ ಬಕ್ ಬೇಕ್ರಿಯಲ್ಲಿ ಕೇಕ್ ತಿಂತಾ ಇದ್ದೆ ಅಷ್ಟೇ ಊಟ ಮಾಡಿಲ್ಲ ಅಂತ ಹೇಳ್ಬೇಕು ನೀನು ಹ ಏನೋ ನಾವ್ ಕೇಳಿದ್ರೆ ಏನು ಹೇಳಲ್ಲ ಏನೋ ನಡ್ಸ್ತನೆ ನಡ್ಸ್ಲಿ ಹ್ಮ ಸರಿ ಸರಿ ಮಾಡ್ತೀನಿ ಹಾ